ಹ ಏನ್ ಮಾಡ್ತಿದ್ಯಾ. ಏನ್ ಮಾಡ್ತಿದೀಯಾ ಅಂದೆ ಹಲೋ
ಹಲೋ
ಹಲೋ ಹಲೋ
ಹಲೋ
ಕೇಳ್ಸ್ತಿಲ್ವಾ
ಹಲೋ
ಹಲೋ. ಹಲೋ.
ಹಲೋ. ಹಲೋ. ಹಲೋ
ಹಲೋ
ಹಲೋ ಹಲೋ
ಹಲೋ
ಹ ಏನ್ ಮಾಡ್ತಿದ್ಯಾ.
ಏನಿಲ್ಲ ಸುಮ್ನೆ ಇದ್ದೀ ನೀನು
ಹಲೋ
ಹಲೋ ಹಾ ಏನ್ ಮಾಡ್ತಿದ್ಯಾ.
ನಾನಾ ಯೋಚನೆ ಮಾಡ್ತಿದ್ದೀನಿ.
ಏನ್ ಯೋಚನೆ ಮಾಡ್ತಿದಯಾ.
ಅದು. ಈ ನಡುವೆ ಸಮಾಜದಲ್ಲಿ ಇಂಟರ್ನೆಟ್ ಬಳಿಕೆ ಬಳಕೆ ಜಾಸ್ತಿ ಆಗಿದೆ ಅಲ್ವಾ ಆದ್ರ.
ಹಾ ಹೌದ.
ಅಲ್ವಾ ಪ್ರತಿಯೊಂದು ವಿಷಯದಲ್ಲೂ ಅಂದ್ರೆ ಇವಾಗ ಟೀಚರ್ಸೇ ಸ್ಟೂಡೆಂಟ್ಸ್ ಆಗ್ಲಿ ಎಲ್ಲಾರೂ ಇಂಟರ್ನೆಟ್ ಬಳಕೆ ಮಾಡೋದು ತುಂಬಾ ಹೆ ಹೆ ಚಾಗಿದೆ ಹಾ.
ಹಾ ಹೌದು ತುಂಬಾ ಜಾಸ್ತಿ ಆಗಿದೆ.
ಹ ಏನೇ ಬೇಕಿದ್ರು ಎಲ್ಲ ಮೊಬೈಲ ಅಲ್ಲಿ ಅಲ್ವಾ.
ಹಾ ಹೌದು ತುಂಬಾ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ.
ಟೀಚರ್ಸ ಅಷ್ಟೇ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಅವರು ಗೂಗಲ್ ಯೂಸ್ ಮಾಡ್ಕೊಂತಾರೆ.
ಎಲ್ಲಾ ಯೂಸ್ ಮಾಡಿ ಇದು ಹೇಳ್ತಾರೆ.
ಹ ಇನ್ನು ಸ್ಟೂಡೆಂಟ್ಸ್ ಆಗ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಪರೀಕ್ಷೆಗೆ ಬೇಕು ಇಲ್ಲಾ ಅಂದ್ರೆ ಏನಾದ್ರರು ತಿಳ್ಕೋಬೇಕಂದ್ರು ಇಂಟರ್ನೆಟ್ ಇಲ್ದೆ ಏ ಏನನು ಏನು ಆಗ್ತಿಲ್ಲ ಎಲ್ಲಾ ಇಂಟರ್ನೆಟ್
ಹಾ. ಹೌದು ಕಾಲೇಜ್ ಅಸೈನ್ಮೆಂಟ್ ಇಂದ ಹಿಡಿದು ಮನರಂಜ ಮನರಂಜನೆವರೆಗೂ ಫುಲ್ ಎಲ್ಲ ಆ--ನೇ ಆಗ್ಬಿಟ್ಟಿದೆ
ಹೌದು ಇದರಿಂದ. ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಆಗತ್ತಲ್ವಾ ನಮ್ಗೆ.
ಹೌದು ಇದ್ರಿಂದ ತುಂಬಾ ಎಫೆಕ್ಟ್ ಆಗುತ್ತೆ. ಎಲ್ಲಾ ಮಕ್ಳೆಲ್ಲಾ ಅವ್ರಗಿರೋ ಜ್ಞಾನ ಎಲ್ಲಾ ಮರ್ತ ತೋಗ್ತಿದ್ದಾರೆ ಅದಕ್ಕೆ. ಕೆಲ್ಸನೇ ಕೊಡ್ತಿಲ್ಲ ಎಲ್ಲ ಇಂಟರ್ನೆಟ್ ಇ ಬಿಡು ಮಾಡ್ಕೊಬೋದು ಮಾಡ್ ಅಂತಾರೆ
ಹೌದು ಜ್ಞಾನಾನೂ ಕಡಿಮೆ ಆಗ್ತಿದೆ ಈ ಇಂಟರ್ನೆಟ್ ಬಂದ ಆದ್ರಿಂದ.
ಹ ಹೌದು ಫುಲ್ ಎಲ್ಲಾ ಕಡಿಮೆ ಮಾಡ್ಬಿಟ್ಟು ಎಲ್ಲಾ ಇದು ಮಾಡ್ತಿದ್ದಾರೆ.
ಇಲ್ಲ ಇಂಟರ್ನೆಟ್ ಇಂದ ಆ ಪಕ್ಷಿಗಳು ಸಮೇತ ನಾವು ಕಾಣ ನಮ್ ನೋಡಕ್ ಆಗ್ತಿಲ್ಲ ಅಲ್ವಾ ಕಾಣ್ತಾನೆ ಇಲ್ಲ ಪಕ್ಷಿಗಳು ಎಲ್ಲಾ ನಾವು ನಾವು ನಾವು ಬಳಕೆ ಮಾಡುವುದರಿಂದಾನೇ.
ಹಾ ಹೌದು ಅದು ಇಂಟರ್ನೆಟ್ ಇಂದ ಇದು ಮಾಡಿ. ಪಕ್ಷಿ ಎಲ್ಲ ಸತ್ತ ಹೋಗ್ತಿದೆ. ಮತ್ತೆ ಯೂಟ್ಯೂಬ್ ಪಾಠಗಳು ಬಂದು ಆನ್ಲೈನ್ ಕ್ಲಾಸಸ್ ಬಂದು ಎಲ್ಲಾ ಇಂಟರ್ನೆಟ್ ಅಲ್ಲೇ ಸಿಕ್ತಿದೆ.
ಏನು ಉಪಯೋಗ ಇದೆ ಅಂತೂ ನನಗಂತೂ ಗೊತ್ತಾಗ್ತಿಲ್ಲ.
ಬಟ್ ಅದ್ರಲ್ಲಿ ಉಪಯೋಗ ಇದೆ ನಮ್ಗೆ.
ಇ
ಅರ್ಥ ಆಗ್ತಾ ಇದ್ದಾಗ ಗಣಿತ ನಮ್ಗೆ ಏನಾದ್ರು ಅರ್ಥ ಇದ್ದ ಅರ್ಥ ಆಗದೆ ಇದ್ದಾಗ ಡಿಯೋ ಎಲ್ಲಾ ನೋಡಿ ನಾವು ಮಾತಾಡ್ಬೋದ. ಕೇಳಿ ಕಳೀಬೋದಲ್ವಾ. ಶಿಕ್ಷಕರ ಏನಾದ್ರು ಹೇಳಿದ್ದ ಅರ್ಥ ಆಗಿಲ್ಲ ಅಂದ್ರೆ.
ಆದ್ರೆ ಕಲಿಯಬೋದು ಅಂತ ನಾವ್ ಅನ್ಕೊತಿದ್ದೀವಿ ಆದ್ರೆ ನಾವ್ ನಾವಷ್ಟಾಗ ನಾವು ಯಾವ. ಯಾವಾಗ್ಲೂ ಪ್ರಯತ್ನ ಮಾಡ್ತಿಲ್ಲ ಇಂಟರ್ನೆಟ್ ಇಂದಾನೇ ನಾವು.
ಬಟ್ ಮಾಡ್ತಿಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಶಿಕ್ಷಕರು ಹೇಳೋದಿಕ್ಕಿಂತ ಕೆಲವೊಂದ್ಸಲ ಅದ್ರಲ್ ಹೇಳಿದ್ರೇನೆ ತುಂಬಾ ಸುಲಭವಾಗಿ ಅರ್ಥ ಆಗತ್ತೆ ನಮ್ಗೆ.
ಹೌದು ಅದೇ ಆದ್ರೆ ಅದರಿಂದ ನಮ್ಗೆ ಜ್ಞಾನ ಅನ್ನೋದು
ಬೆಳಕೆ ಐ ಮೀನ್ ಜ್ಞಾನ ಅನ್ನೋದು ಇಂಪ್ರೂವ್ ಆಗಲ್ಲ.
ಹಾ ಹೌದು ಅದು ನಿಜ.
ನಾವು ಜ್ಞಾನ ಹೆಚ್ಚಿಸ್ಕೋಬೇಕಂದ್ರೆ ನಾವಾಗ್ ನಾವ್ ಪ್ರಯತ್ನ ಪಡ್ಬೇಕು ಇಂಟರ್ನೆಟ್ ಬಳಕೆ ಕಡಿ ಮೆ ಮಾಡ್ಬೇಕು.
ಹಾ ಇವಾಗಿನ್ ಮಕ್ಳಾದ್ರೆ ದಿನ ಪೂರ್ತಿ ರೀಲ್ಸ್ ನೋಡೋದು ಗೇಮ್ ಆಡೋದು ಇದರಲ್ಲೇ ಸಮಯ ವ್ಯರ್ಥನ ಮಾಡ್ ಕೋತಿದ್ದಾರೆ.
ಮಕ್ಕಳಂತನೆ ಅಲ್ಲ ಎಲ್ಲಾರು ಅದೇ ಮಾಡ್ತವ್ರ್ ಈಗ. ಹ್ಮ್ ಇವ ಇವಾಗ ಮನುಷ್ ಷರಿಗೆ ಬೆಲೆ ಕೊ ಕೊಡ್ತಿಲ್ಲ ಹೆಚ್ಚಿನ ಸಮಯ ಮೊಬೈಲ್ಗೆ ಕೊಟ್ಟು ಇಂಟ್ ಇಂಟರ್ನಟ್ ಬಳಿಕೆ ಮಾಡ್ಕೊಂಡು ರೀಲ್ಸ್ ನೋಡ್ಕೊಂಡು ಮನುಷ್ಯರನ್ನ ದೂರ ಮಾಡ್ಕೊಂತಿದಾರೆ ಇವಾಗ ಮೊ ಮೊಬೈಲಿದ್ರೆ ಸಾಕು ಅಂತ ಇದ್ದಾರೆ ಸಮಾಜದಲ್ ಲ್ಲಿ ಆಲ್ವಾ.
ಇವಾಗೆಲ್ಲಾ ಮೊಬೈಲ್ ಬರೀ ಇಂಟರ್ನೆಟ್ ಓದೋದಿಕ್ಕಿಂತ ಗೇಮುನ್ ನ್ನೆ ಜಾಸ್ತಿ ಆಡಿ ಇದ್ ಮಾಡ್ತಿದ್ದಾರೆ.
ಆದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಚೆನ್ನಾಗಿರ್ತಿತ್ತು ಆವಾಗ ಇಂಟರ್ನೆಟ್ ಬಳಕೆ ತುಂಬಾ ಕಡಿಮೆ ಇರ್ತಿತ್ತಲ್ವಾ. ಎಲ್ಲಾರೂ ಎಲ್ಲಾರು ಒಟ್ಟಿಗೆ ಕುೂತ್ಕೊಂಡು ಮಾತಾಡ್
ಆ ಇಂಟ ಮೊಬೈಲ್ ನೋಡಿ ನೋಡಿ ಇಂಟರ್ನೆಟ್ ಇದ್ದು ಕಣ್ಣಿನ್ ಸಮಸ್ಯೆ ಬರ್ತಿದೆ ನಿದ್ದೆ ಕಡಿಮೆ ಆಗೋದು ಒತ್ತಡ ಇತ್ಯಾದಿ ಬೇರೆ ಎಲ್ಲಾ ರೋಗ ಬರ್ತಿದೆ.
ಆದ್ರೆ ಇದೆ ಇವಾಗ ಜನ ಇದೆಲ್ಲಾ ಫೇಸ್ ಮಾಡ್ತವ್ರೆ ಬಟ್ ಇಂದಿನ್ ಕಾಲದಲ್ಲಿ ಮೊಬೈಲ್ ಬಳಿಕೆನೆ ಕಡಿಮೆ ಇರ್ತಿತ್ತು ಅವಾಗ್ ಎಲ್ಲಾರು ಎಷ್ಟು ಆರೋಗ್ಯವಾಗಿರ್ತಿದ್ರು ಎಷ್
ಅವಾಗ ಆರೋಗ್ಯವಾಗೂ ಇರ್ತಿದ್ರು ಪಕ್ಷಿಗಳು ಮನೆ ಹತ್ರ ಬರೋದು ಗುಬ್ಬಚ್ಚಿ ಪಾರಿವಾಳ
ಹೌದು ಇವೆಲ್ಲಾ ನಾವು ನೋಡ್ತಿದ್ದೀವ್ ಅಲ್ವ.
ಹೌದು
ಇವಾಗ ಶಬ್ದ ಸಮೇತ ನಾವ ಕೇಳಕ್ ಆಗ್ತಿಲ್ಲ. ಹಕ್ಕಿಗಳೂ ಎಷ್ಟು
ಹತ್ರ ಹೋದ್ರೂ ಸಮೇತ ಅವ್ರು ಸಮೇತ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ಸಮಯನ್ ಮೊಬೈಲ್ ಜಾಸ್ತಿ ನೋಡ್ಬೇಡಿ ಅಂತ ಹೇಳ್ತಾರೆ.
ಹೌದ ಹೌದು ಏನೋ ಈ ಸಮಾಜ ಏನ್ ಆಗ್ತಿದ್ಯೋ ಏನೋ ಮನುಷ್ಯರಿಗಿಂತ ಮೊಬೈಲ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಇವಾಗ ಇಂಟರ್ನೆಟ್ ಇಲ್ಲ ಅಂದ್ರೆ ಅವ್ರಿಗೆ. ಇನ್ನ ದಿನಾನೇ ಕಳಿಯೋದಿಲ್ಲ ಅಲ್ವ.
ಹಾ ಹೌದು ಇವಾಗಂತೂ ತುಂಬಾ ಫೇಕ್ ನ್ಯೂಸ್ ಬರ್ತಿದೆ ಅಲ್ವಾ ಇಂಟರ್ನೆಟ್ ಇಂದ
ಹ ಅದೇ ಇವಾಗ ಹೆಚ್ಚಿನ ಇಂಟರ್ನೆಟ್ ಬಳಕೆಯಿಂದ ಇವಾಗ ಮನುಷ್ಯರು ಸಮೇತ ತುಂಬಾ ಕೆಟ್ಟೋಗ್ಬಿಟ್ಟು ಅವ್ರೆ.
ಹಾ ಹೌದು ಮನೇಲಿ ಸಮೇತ ನಿಜ ಹೇಳಿದ್ರೆ ಅವ್ರು ಏನು ಕೇಳ್ತಿಲ್ಲ. ಫೇಕ್ ಅನ್ನ ತಗೋಬಂದ್ ತೋರ್ಸಿದ್ರೆ ಅದು ಅವಾಗ ನಂಬ್ತಿದಾರೆ.
ಹ್ಮ್
ಹ ಇವಾಗೆಲ್ಲ ಬ್ಯಾಂಕ್ ಫ್ರಾಡ್ ಅಂತ ಬಂದಿದೆ ಮತ್ತೆ ಸೈಬರ್ ಕ್ರೈಮ್ ಕೂಡ ತುಂಬಾ ಹೆಚ್ಚಾಗಿದೆ.
ಇವಾಗ -ಎ- ಐಯಂದ ತುಂಬಾ ಎಫೆಕ್ಟ್ ಆಗ್ತಿದೆ ಅಲ್ವಾ. ಅದರಿಂದ ನಾವು ಹೆಚ್ಚ. ಹೆಚ್ಚಾಗಿ ಮೊಬೈಲ್ ಅಲ್ಲಿ ಏನ್ ಮಾಡ್ತಿದೋ ಎಲ್ಲಾ- ಎ -ಕಂಡ್ ಹಡ್ತಿದೆ- ಅ- ಮತ್ತೇ ನಮ್ಗೆ ಬರೂ ಚಾಪ್. ಎಲ್ಲಾ ಅದೇ ತಗೊಬಿಡ್ತೈತಲ್ವಾ ತುಂಬಾ ಎಫೆಕ್ಟ್ ಆಗ್ತಿದೆ.
ಹಾ -ಹೌದು- ಜಾ ಇವಾಗ ಉದ್ಯೋಗ ಯಾರಿಗೂ ಸಿಕ್ತಾ ಇಲ್ಲ ಅದ್ರ ಮೇಲೆ.
ಹೌದು ಎಲ್ಲ ಅದೇ ತಗೊಂತಿದೆ ಅಲ್ವಾಯ್ಯ ಮತ್ತೆ ನಮ್ಗೆ ಎಲ್ಲಿ ಸಿಗತ್ತೆ ಉದ್ಯೋಗ.
ಹ್ಮ- ಇವಾಗ ರೈಲ್ ಟಿಕೆಟ್ ತಗಳದ್ರಲ್ಲಿ ಸಿನಿಮಾ ಟಿಕೆಟ್. ಗೋದ್ರಲ್ಲಿ ಶಾಪಿಂಗ ಎಲ್ಲಾ ಮೊಬೈಲ್ ನಲ್ಲೇ ಆಗ್ಬಿಟ್ಟಿದೆ ಅಲ್ವಾ.
ಎಲ್ಲ ಮೊಬೈಲ್ ಇಟ್ಬಿಟ್ಟಿದೆ ಏನೋ ಏನ್ ಮಾಡ್ಬೇಕೋ ಏನೋ ಅಂತ.
ಹಾ- ಎಲ್ಲಾ ಅದೇ ಬಂದ್ಬಿಟ್ಟಿದೆ ಇವಾಗ
ಹೌದು
ಹ
ಇಂಟರ್ನೆಟ್ ಬಳಿಕ ಸ ಕಡಿಮೆ ಮಾಡ್ರೆ ನಾವು ಎಲ್ಲಾರು ಎಲ್ಲಾರ ಜೊತೆ ಸಮಯ. ಕಲಿಬೇಕು ಲೈಕ್
ಕೋವಿಡ್ ಸಮಯದಲ್ಲಿ ಮಾತ್ರ ತುಂಬಾ ಉಪಯೋಗ ಆಯ್ತಲ್ವಾ ನಮ್ಗೆ.
ಹೌದು ಹೌದು- ಆ- ಸಮಯದಲ್ಲಿ ನಾವ್ ಹೆಂಗೋ ಹೊರಗಡೆ ಹೋಗಕ್ ಇರ್ಲಿಲ್ಲ ನಮ್ಗ ಅದೇ ಒಂದು.
ಅವಾಗ ಇಂಟರ್ನೆಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು.
ಹೌದೌದು ತುಂಬಾ ಸಹಾಯ ಮಾಡ್ತು ಮೊಬೈಲ್ -ಆ -ಟೈಮ್ ಅಲ್ಲಿ ನಮ್ಗೆ.
ಹ್ಮ್- ಇವಾಗೂ ಸಮೇತ ಸ್ವಲ್ಪ. ಅಪ್ಪ ಹಳ್ಳಿಗಳಲ್ಲಿ ಇಂಟರ್ನೆಟ್ ಬಳಕೆ ಇಲ್ಲ ಕಡಿಮೆ ಇದೆ. ಅಲ್ಲಿ ಪಕ್ಷಿಗಳೆಲ್ಲಾ ಇದೆ ಪ್ರಾಣಿಗಳೆಲ್ಲಾ ತುಂಬಾ ಚೆನ್ನಾಗಿದೆ.
ಅದೇ ಅಂತಿದ್ದೀನಲ್ವಾ ಇಂಟರ್ನೆಟ್ ಬಳಕೆ ಕಡಿಮೆ ಮಾಡ್ಬೇಕು ಬಟ್- ಐ- ಮೀನ್. ಆದ್ರೆ ಹೆಚ್ಚು ಮಾಡಬಾರ್ದು ತುಂಬಾ ಬಳಕೆ ಮಾಡುದ್ರಂದ ಪಕ್ಷಿಗಳು ನಮ. ದೂರ ಆಗ್ತಾವಲ್ಲ ನಾವು ನೋಡಕ ಆಗಲ್ಲ ಎಲ್ಲೂ ಸಿಗಲ್ಲ ಮತ್ತೆ ಹಕ್ಕಿಗಳು ಯ. ಎಲ್ಲೂ ಕಾಣಕ್ಕ ಕಾಣಂಗೂ ಇಲ್ಲ ಅಲ್ವಾ.
ಹಾ- ಹೌದು ಇವಾಗ ಏನು ಕಾಣಿಸ್ತಾನೆ ಇಲ್ವಾ. ಪೋಷಕರು ಸಮೇತ ತುಂಬಾ ಗಮನ ಕೊಡಬೇಕು ಮಕ್ಕಳುನಾದ್ರು ಜಾಸ್ತಿ. ಉಪಯೋಗ ಮಾಡ್ತಿದ್ರೆ.
ಹ್ಮ್- ಏನ್ ಮಾಡಕ್ತಿಲ್ಲ ಇವಾಗ. ಪೋಷಕರು ಸಮೇತ ಅದ್ರ ಅದರಲ್ಲಿ ಅಡಿಕ್ಟ್ ಆಗ್ಬಿಟ್ಟಿದಾರಲ್ವಾ.
ಹ್ಮ- ಹೌದು ಬಟ್ ಅವರು ನೋಡ್ಕೊಬೇಕು ಮಕ್ಳು ತುಂಬಾ ನೋಡಿದ್ರೆ ಅಪಾಯ. ಸರಿ ವಿಡಿಯೋ ಎಲ್ಲಾ ನೋಡ್ತಾರೆ ಮಕ್ಳು
ಹ್ಮ್ ಅವರು ಪೋಷಕರು ಅ ಅದ್ರ ಮೇಲೆ ಜ್ಞಾನ ಅಹ ಕೊಟ್ರೆ ಸ್ವಲ್ಪ ಏನೋ ಒಂದು ಇದಾಗಬೋುದಾಗಿತ್ತು ಅದ್ರ ಮೇಲೆ ಸ್ವಲ್ಪ ದೃಷ್ಟಿ ಇರ್ಬೇಕಾಗಿತ್ತು.
ಹ್ಮ್
ಏನ ಮಕ್ಕಳಂತೂ ಇವಾಗ ಎಲ್ಲಾ ಮೊಬೈಲ್ ನೋಡಿ ತುಂಬಾ ಕೆಟ್ಟ ಕೂಡ್ತವಿ. ಇದಾರೆ ಇಂಟರ್ನೆಟ್.
ಹಾ -ಹೌದು ತುಂಬಾ ಕೆಟ್ಟ. ಟ್ಟೋಗೋದು ಎಲ್ಲಾ ಎಲ್ಲಾ ಫೇಕ್ ಎಲ್ಲಾ ಇದು ಮಾಡ್ತಿದ್ದಾರೆ.
ಹ್ಮ್ ಇಲ್ಲ ಯಾಕ್ ಮಾಡೋದು ಇವೆಲ್ಲಾ ಕಲಿತು ಎಲ್ಲಾ ಜೀವನದಲ್ಲೂ ಆಟ ಆಡ್ತಿದ್ದಾರೆ.
ಹಾ- ಹೌದು ಸರಿ ನನ್ ಮತ್ತೆ ಮಾಡ್ತೀನಿ ಬಾಯ್.
ಬಾಯ್